ಮತ್ತೆ
ಹೇಗಿದ್ದೀರಾ
ಚನ್ನಾಗ್ದೀಿ ನೀವು
ನಾವು ಚೆನ್ನಾಗಿದ್ದೇವೆ
ಏನ್ ಮಾಡ್ತಿದ್ದೀರಾ
ಹಾ
ಏನ್ ಮಾಡ್ತಿದ್ದೀರಾ
ಸುಮ್ನೆ ಹಾಗೆ ಕುಳತ್ಕೊಂಡ್ ಜಂಗಮವನಿ ನೋಡ್ತಿ
ಹೌದಾ
ಹ್ಮ್ ನೀವು ಊಟ ಆಯ್ತು ನಿಮ್ಮದು
ಅಯ್ಯೋ ನಮ್ದು ಇಲ್ಲ ಬೆಳಗ್ಗೆ ತಿಂದಿದ್ದೆ
ಹೌದ ಯಾಕೆ ಮಧ್ಯಾಹ್ನ ತಿನ್ನಲಿಲ್ಲವೇ
ಮಾಲಕ ಬಿ ಕಸರ್
ಹ್ಮ್ ನೀವು ಹೊಲ ಬೆಳೆ ಎಲ್ಲ ಮಾಡ್ತೀರಾ
ಇಲ್ಲ ನಮ್ಮ ಹೊಲದಲ್ಲಿ ಬೆಳೆ ಬೆಳೆ ಬೆಳೆಯಲ್ಲ
ಒಂದ್ ಸ್ವಲ್ಪ ಜೋರ ಮಾತಾಡಿ
ಬೆಳೆ ಬೆಳ ಎಲ್ಲ ನಮ್ಮ ಹೊಲದಲ್ಲಿ
ಹೌದ ಯಏಕೆ
ಕೆಲ್ಸ ಮಾಡೋರ್ಲ್ಲ ಇದೋರ್ಗ ಏನು ಬೆಳನೆೇ ಹಾಕಿಲ್ಲ ನಾವು
ಇದುವರೆಗೂ ಏನು ಬೆಳೆನೇ ಹಾಕಿಲ್ವಾ
ಹ್ಮ
ರಾಗಿ ಎಲ್ಲಾ ಹಾಕ್ಬೋದಲ್ವಾ
ಆಗ್ಬೋದು ಆದ್ರೆ ಕೆಲ್ಸ ಮಾಡೋರು ಯಾರು ಇಲ್ವಾ
ಅದಕ್ಕ ಏನ್ ಕೆಲ್ಸ ಮಾಡೋದು ಊರಲ್ಲಿ ಅದ್ರ ರಾಗಿ ಬೆಳೆ ಆದಾಗ ಅಷ್ಟೇ ಅಲ್ವಾ ಒಂದು ಒಂದ್ ಸ್ವಲ್ಪ ಜನನ್ ಕರ್ಕೊಂಡ್ರೆ ಮುಗಿಯುತ್ತೆ ಹ
ಅದನ್ನ ಯಾವಾಗ್್ರೂ ಮೊದ ಹೋಗಿ ನೋಡ್ಕೋಬೇಕಲ್ಲಾ ಈಗೇನು
ಅದೇ ನಮ್ಮ್ ಮನೇಲೂ ಅಷ್ಟೆ ಅಲ್ಲಿ ನು ಮುಖ್ಯವಾಗಿ ಅಲ್ಲೇ ಹೋಗಿ ಇದ್ದು ನೋಡ್ಕೊೊಳ್ಳುವಂತದ್ದ ಏನಿಲ್ಲ ಮುಂಜಾನೆ ಕೆಲ್ಸಕ್ ಹೋಗೋದವ ಒಂಬತ್ತು ಗಂಟೆ ಆತರ ಹೋದ್ರೆ ಮುಂಜಾನೆ ಒಂದು ಏಳ್ ಆರವರೆ ಹೊಲ ಹತ್ರ ಹೋಗಿ ಒಂದ್ಸರಿ ನೋಡ್ಕೊ ಬರ್ತಾರೆ ಅಷ್ಟೇ ನಂತರ ಕೊಯ್ಲ್ ಬಂದ ಹೋಗ್ತಾರೆ ಕೊಯ್ಕೊಂಡ್ ಬಂದು ಅದೆಲ್ಲಾ ಇದ್ ಮಾಡ್ತಾರೆ ಎಲ್ಲಾ ಒಂದ್ ಎರಡು ಕೆಲ್ಸ ಬೀಳುತ್ತೆ ಅಷ್ಟೆ
ಈಗ ಅಷ್ಟಕ್ಕೂ ಕಾಯ್ಸಿರ್ಬೇಕಲ್ಲ
ಏನು
ಹಣಾ ಹಣ ಇರ್ಬೇಕಲ್ಲಾ ವಲ್ಲ ಮಾಡಳ ಬಕ್ಕನು
ಹ್ಮ್ ಹಾಗಾದ್ರೆ ನೀವು್ ರಾಗಿ ಅಕ್ಕಿ ಎಲ್ಲಾ ಕೊಡ್ಕೊತೀರಾ
ಇಲ್ಲ ಸೊಸೈಟಿಲ್ಲಿ ಕೊಡ್ತಾರೆ
ಹೌದೇ ಅದ ಆ ರಾಗಿಿನೇ ಯೂಸ್ ಬಳಸ್ತೀರಾ ನೀವು
ಅಂದ್ರೆ ಅಲ್ಲಿ ಕರೀರಾಗಿ ಕೊಡ್ತಾರೆ ನಾವವು ಅವನ್ನ ಹಾಕ್ಬಿಟ್ಟು ಬಿಳಿ ರಾಗಿ ತಗತೀವಿ
ಹೌದೇ ಎಲ್ಲ ಹಾಕ್ತಿೀರ ಅದನ್ನ
ಅಲ್ಲಿ ನಮ್ಮ್ ಊರ ಹತ್ರ ಇದ್ದಾರೆ
ಹ್ಮ್
ಅವರಿಗೆ ಹಳೆಯ ರಾಗಿ ಕೊಟ್ಟು ಹೊಸ ರಾಗಿ
ಹೌದೇ ಹ್ಮ ಕಿ ಸೊಸೈಟಿಯಲ್ಲಿ ಕೊಡೋದೇ ಸರಿಯೋಗುತ್ತದಾ
ಹಾ ಅಕ್ಕಿ ಒಂದೊಂದ್ ಸನ್ ಚೆನ್ನಾಗಿರುತ್ತೆ ಒಂದೊಂದ್ ಚೆನ್ನಾಗಿರಲ್ಲ
ಹ್ಮ್ ಹ್ಮ್ ನಮ್ದು ಒಂದ್ಸರಿ ಅದು ಮುಗ್ಗುಲ್ ವಾಸನೆ ಬರುತ್ತಿರುತ್ತೆ ಚೆನ್ನಾಗ ತೇಬೇಕಕ್ ನಿನ್ದ ರ್ತೈತೆೆ ಅಣ್ಣನೇ ಸರಿಗ ಆಗಲ್ಲ
ಹೌದು
ಮತ್ತೆ ಅದ್ರಲ್ಲಿ ಏನಂತಾರೆ ಬಿಳಿ ಬಣ್ಣದು ಧೂಳು ಅದೆಷ್ಟೊಂದಿರುತ್ತೆ ಬೌದ್ ಬೂದಕ್ಕ ಇರುತ್ತೆ ಅಲ್
ಹ್ಮ್
ಹ್ಮ್ ಕ್ಲೀನ್ ಮಾಡಕ್ ಹೋದ್ರೆ ಮನೆಯೆಲ್ಲಾ ತುಂಬ್ಕೊಳೋ ರೀತಿಯಲ್ಲಿ ಇರ್ತೇತೆ ಏನ್ ಏನ್ ಕೊಡ್ತಾರೆ ಸೊಸೈಟಿಯಲ್ಲಿ ನಿಮ್ ಕಡೆ
ಅಯ್ಯೋ ಅಕ್ಕಿ ರಾಗಿ ಎರಡೆೇ ಕೊಡ್ತರದ ಈಗ
ಹೌದೇ ನಮಗೂ ಅಷ್ಟೆ ಮುಂಚೆ ನಾವು ಚಿಕ್ಕವರ ಇದ್ದಾಗ ಸೀಮೆ ಹೆ್ಣ್ ಕೊಡ್ತಿದ್ರು ಸಕ್ಕರೆ ಗೋಧಿ ಸೋಪು
ಹ್ಮ್ ಎಲ್ಲಾ ಕೊಡ್ತಿದ್್ರಿ ಈಗ ಏನು ಕೊಡಲ್ಲ
ಹ್ಮ್ ಈಗೆಲ್ಲ ಅವ್ರೇ ತಿನ್ನೋದೇ ಸರೋ ಎಣ್ಣೆನ ಕೊಡ್ತಿ ಅವಾಗ ಅದೇನ ನಾವ್ ದೀಪಕ್ ಹಾಕ್ತಾ ಇದ್ವಿ ಅದು ಗಡ್ಡೆ ಕಟ್ಬಿಡ್ತಿ ಮತ್ತು
ಹೌದು
ಹ್ಮ್
ಈಗ ಏನು ಕೊಡಲ್ಲ
ಹ್ಮ್
ದ ಆಚಡ್ತ
ಅಷ್ಟೇ
ಹ್ಮ್ ನಿಮಗೆ ಎಷ್ಟು ಅಕ್ಕಿ ಆಗ್ತಾರೆ
ನಮ್ಮ ನಮ್ಮ ಮನೇಲಿ ಎರಡು ಕ ಎರಡು ಇದದೆ ಅಜಿತ್ ಆತದ ಒಂದು ಬ ಒಂದು ಪುಸ್ತಕ ಇದೆ ಹ ನಮ್ಮದು ಒಂದು ಪುಸ್ತಕ ಇದೆ ಒಬ್ಬರಿಗೆ ಇ ಕೆಜಿ ಐದು ಕೆಜಿ ಅಂದರೆ ಎಷ್ಟ ಆಾಗುತ್ತದೆ ನೋಡಿ ಇಪ್ಪತ್ತು ಕೆ ಜಿ ಆಗುತ್ತದೆ ಅವ್ರ ಇಬ್ಬರ್ದ ಹತ್ತು ಕೆ ಜಿ ಮೂವತ್ತು ಕೆ ಜಿ ಹಾಕುತ್ತಾರೆ
ನಾಾವರಾದ್ ನಾಲ್ಕು ಕೆ ಜಿನಾ ಆದೇ ನಮ್ಗೆ ನಲ್ವತ್ತು ಕೆ ಜಿ ಆಗ್ತಾರೆ
ಎಷ್ಟೋ ನಲ್ವತ್ತು ಕೆ ಜಿೇ
ಹ್ಞೂ
ಯಾಕ ನಲ್ವತ್ತು ಕೆಜಿ ಹತ್ತತ್ತು ಕೆಜಿ
ಅಂದ್ರೆ ಎ ಪಿ ಬಿ ಪಿ ಎಲ್ ಅಂತ ಇರುತ್ತಲ್
ಹೌದಾ ನನ್ಗಂಗಗೆ ಗೊತ್ತಿಲ್ಲ ತಿಳಿಸಕೊಡಿ ಹಂಗಂದ್ರೆ ಏನು ಎ ಪಿ ಎಲ್ ಅಂದ್ರೆ ಏನು ಬಿ ಪಿ ಎಲ್ ಅಂದ್ರೆ ಏನು ಬಿ ಪಿ ಎಲ್ ಗೊತ್ತು ಬಿ ಪಿ ಎಲ್ ಕಾರ್ಡ್ ಅನ್ನುತ್ತಾರೆ ಅದು ಗೊ ತಿಳಿದಿದೆ ಎ
ಅಂಂತೋದಯ ಕಾಡು ಮತ್ತೆ
ಅದ್ರಲ್ಲಿ ಒಂದು ಖಾತೆಲಿ ಎಷ್ಟು ಆಗುತ್ತಾರೆ ಎಷ್ಟು ಕೆಜಿ ಹಾಕುತ್ತಾರೆ
ಅದು ಕೇಳಿ ಹತ್ತ ಅನ್ಸುತ್ತೆ
ಹ್ಮ್
ನಮ್ಮ ನಾ್ ನಾಲ್ಕ ಕೆ ಜಿ ಜನ ಇರೋದು ನಾಲ್ಕ್ು ಜನಕ್ಕೆ ನಲ್ವತ್ ಕೆ ಜಿ ಆಗ್ತದೆ
ಹೌದೇನೆ ಹ್ಮ್ ಮುಂಚೆ ನಮ್ಮ ಮನೆಯಲ್ಲಿ ಆ ಅಕ್ಕಿನೂ ಜಾಸ್ತಿ ಆಗ್ತಿತ್ತು ಮುಂಚೆ ನಮ್ಮಅಮ್ಮ ಸ್ಕೂಲ್ ಅಲ್ಲಿ ಶಾಲೆಗೆ ಅಡಗೆ ಮಾಡೋದಕ್ಕೆ ಅಡಗೆವರಾಗಿ ಹೋಗುತ್ತಿದ್ದರವು ಅಲ್ಲೇ ಉಳಿದಿರೋ ಅನ್ನ ಅನ್ನ ಮಧ್ಯಾಹ್ನ ವೇಳೆಗೆ ತಡ್ತಿದ್ರು ಮಧ್ಯಾಹ್ನನು ಮನೇಲಿ ಅದೇ ತಿಂತಿದ್ರು ರಾತ್ರಿ ವೇಳೆಗೆ ಆ ಆ ಒಂದ್ ಅನ್ನನ್ನ ಹಾಕಿ ಮುದ್ದೆ ಮಾಡ್ತಿದ್ವಿ ಜಾಸ್ತಿ ಇದ್ರೆ ಅನ್ನ ಮಾಡ್ತಿದ್ದಿಲ್ಲ ಅದೇ ಅನ್ನನ ತಿನ್ಕೊತಿದ್ರು ಅವಾಗೆಲ್ಲಾ ಜಾಸ್ತಿ ಆಗ್ತ ಅಕ್ಕಿ ಉಳಿತಿತ್ತು ಆಗ ಎಲ್ಲ ನಾವು ಅಕ್ಕಿಯನ್ನು ಸಹ ಮಾರ್ಬಿಡ್ತಾ ಇದ್ವಿ ಈಗ ನಮ್ಮ ಚಿಗಪ್ಪನೇ ಒಂದು ಒ ಹೋಟೆಲ್ ಅನ್ನು ತಗದಿದ್ದಾರೆ ಹದ ಆ ಊರಿಗೆ ಕೊಟ್ಟ ಬಿಡ್ತೀವಿ
ಹ್ಮ್
ಹ್ಮ್್ಮ ರಾಗಿ ಎಲ್ಲ ನಾವು ಬೆಳಿತೀವಿ ರಾಗಿ ಬೆಳಿತೀವಿ ಜೋಳ ಬೆಳಿತೀವಿ ಕೊತ್ತಂಬರಿ ಸೊಪ್ಪು ಮತ್ತೆ ಇದು ಹುರ್ಳಿಕಾಳು ಇವೆಲ್ಲಾ ಹಾಕ್ತೀವಿ ಮತ್ತೆ ಇದು ತೊಗರಿ ಬೇಳೆ ಬರುತ್ತಲ್ಲ
ಹಾ
ಹಾ ಆ ರೀತಿ ಎಲ್ಲ ಬೆಳ್ಕೊಂತೀ ಮತ್ತೆ ಅವ್ರ ಕಾಯಿ ಅವರೇ ಕೈ ಅಲ್ಲಿ ಇದ್ಕಿನ್ ಬೆೇಳೆ ಮಾ ಇದ್ಕಿನ್ ಬೆೇಳೆ ಸಾರು ಗೊತ್ತಿದೆಯೇ ನಿಮಗೆ
ಅಯ್ಯೋ ಅವರ ಕಾಯಿ ಇದ್ ಬಂದ್ರೆ ಅವಾಗೆಲ್ಲಾ ಇ್ಕ ಬೆೇಳೆ ಸಾರ್ ಮಾಡ ಚಪಾತಿನೋ ಪೂರಿ ನೋ ಮಾಡಿ ಅಂದ್ರೆ
ಪುರಿಗೂ ಅದೇ ಮತ್ತೆ ಚಪಾತಿಗೂ ಅದೇ ತೆಗು ಅದೇ ಏನೇನೋ ಅದ್ರಲ್ಲಿ ಮಿಕ್ಚರ್ ಮಾಡ್ತಾರೆ ಗೊತ್ತಾ ನಿಂಗೆ
ಹಾೌ
ಹಾ ಚೆನ್ನಾಗಿರ್ತೈತಿ ಅದು
ನಮ್ಮಮ್ಮ ಮಾಡ್ತಾರೆ
ಹ್ಮ ಹೌದೌದು ನೀವು ಒಂದು ಬಾರಿ ತಂದು ಕೊಟ್ಟಿದ್ದ್ರರಿ ಎಲ್ಲವೇ
ಹೌದು
ಗೌಡಂಬಿ ಎಲ್ಲಾ ಹಾಕಿಕ ಬಾದಾಮಿ ಎಲ್ಲಾ ಹಾಕಿದ್ರು
ಹ್ಮ್ ಹೌದು
ಹ್ಮ್್ಮ
ನಮ್ಮ ಚೆನ್ನಾಗ್ ಮಾಡತದ
ಹ್ಮ್ ನೋಡಿ ನೀವು ನಮಗೆ ನೀವು ತಿಂದಿದ್ದನ್ನು ಕೊಡ್ಲೇ ಇಲ್ಲ ಕಳಿ ಪೇಪರ್ ಇಡ್ಕೊಂಡ್ ಕೂ ತಿದ್ದಿರ ಈಗ
ಏನು ಇನ್ನೊಂದ ಇದೆ ಅದಕ್ಕೆ ಮತ್ತೆ ಕೊೋಡೋಣ ಬಿಡು ಅಂತ ಸುಮ್ಮನೆ ಅ
ಹೌದ
ಹ್ಞ
ಮತ್ತೆ ಏನುಸ ಎಷ್ಟ ಇದೆ ನಿಮ್ಮದು ಜಮೀನು
ಎರಡು ಎಕರ ಇದೆ
ಎರಡು ಎಕರೆ ಇದೆ ಎರಡು ಎಕರೆನೂ ಕಖಾಲಲ್ಲಿ ಬಿಟ್ಟ ಬಿಿಟ್ಟಿದ್ದೀರಾ
ಹಾ ಗಿಡಗಳು ಬೆಲ್ ಬಿಡ್ತಾವವೆ ತುಮ್ಮ್ನೆ
ಹ್ಮ್ ಅಲ್ಲ ಅದ್ರಲ್ಲಿ ವಾರಕ್ಕೆ ವರ್ಷಕ್ಕೆ ಅಂತ ಮಾಡ್ಕೊಂತಾರಲ್ಲ ಅವರಿಗಾದ್ರರು ಕೊಡುವುದು
ಯಾರು ಕೇಳಿಲ್ಲ ಯಾರಿಗೂ ಕೊಟ್ಟ
ಬೋರ್ವೆಲ್ ಇದೆಯಾ ನಿಮ್ದು
ಇಲ್ಲ ಇಲ್ಲ ಇಲ್ಲ
ಹ ಹಾ ಯಾರಾದ್ರೂ ಕೇಳೋ ಹಂಗಿದ್ರೆ ಕೊಟ್ಬಿಡಿ ಅದ್ರಲ್ಲಾದ್ರೂ ದುಡ್ಡು ಬರುತ್ತೆ ಅಲ್ವಾ
ಅದೇ ಕೇಳಿದ್ರೆ ಕೊಡ್ತಾರೇನೋ ಗೊತ್ತಿಲ್ಲ ನನ್ಗೆ ಅದ್ರ ಬಗ್ಗೆ ಏನ ಏನೋ ಅನಿಸಿತು
ಹ್ಮ್
ನಾನೇನ್ ಅವ್ರ ಮನೇೆಯಲ್ಲಿ ಇರ್ತೀನಾ ನನ್ನನ್ ಬೇರೆ ಮನೆಗ್ ಕಳಸ್ತಾರೆ ಅದಕ್ಕೆ ನನ್ಗ ಏನು ಹೇಳಲ್ಲ ಅವರು
ಹ್ಮ್ ಆದ್ರೂ ನಿಮ್ಗೂ ಸ್ವಲ್ಪ ಕೊಡ್ತಾರಲ್ಲ ಬಿಡಿ ಜಮೀನು
ನನಗೇನ್ ಬೇಡ ನಮ್ಮ ಅಣ್ಣನೇ ಚೆನ್ನಾಗ್ ಬದುಕೊಳ್ಳಿ
ಹ ಏನ್ ನಿಮ್ಮ ಅಣ್ಣನೇ ಎರಡು ಎಕರೆ ಇಟ್ಕೊಂತಾರ
ಇಟ್ಕೊಳ್ಳಿ ಬಿಡ್ಲಿ ನನಗಂತೂ ಬೇಡ ಅವ್ರೇ ಇಟ್ತ್ಕೊಳ್ಳಳಿ ಬೇಗಿದ್ರ ನಾನ್ ಸಂಪಾದನೆ ಮಾಡ್ಕತೀನಿ
ಹಾ ಅದು ಒಳ್ಳೆ ವಿಷಯಾನೇ ಬಿಡಿ ನಿಮ ದುಡಿಮೇಲೆ ನೀವ್ ತಕ್ಕೊಳ್ಳಿ
ಈಗ ಅವ್ರತ್ರ ಇಸ್ಕೊಂಡು ಮತ್ತನ ಸಾಯೋ ತನಕ ನಾವ್ ಕೊಟ್ಟ ನಾವು ಕೊಟ್ವಿ ಅಂತ ಮಾತ ಏನದ್ ಬಿಡು
ಹ್ಮ್ ಆದ್ರೂ ಮಾಡ್ದಾಗ ಆ ಹೆಣ್ಮಗುಗೆ ಅಂತ ದುಡ್ಡು ಕೊಡ್ತಾರೆ ಗೊತ್ತೇ ಅದು
ಕೊಡ್ತಾರೆ ಈಗ ಎಲ್ಲಾ ಹೆಣ್ಮಕ್ಳಗೂ ಪಾಲ್ ಐತೆೆ ಆದ್ರೆ ನನಗ್ ಬೇಡ ಅವನು ನಮ್ಮ ಅಣ್ಣಗೆ ಇರ್ಲಿ ಅಂತ ನಾನು
ಹ್ಮ್ ನಿಮ್ ಗೆಳೆಯ ಅವರುದು ಎಷ್ಟಿದೆ
ಅವರದು ಜಾಸ್ತಿನೇ ಇದೆ
ಹ್ಮ್ ನಂತರ ಏನು ಸಮಾಚಾರಗಳು
ಎನ್ ಆದ್ರೂ ಹೇಳಿ
ಜೋರಾಗಿ ಮಾತನಾಡಿ ಒಳಗೆ ಮಾತನಾಡಿದರೆ
ಏನಾದ್ರೂ ಹೇಳಿ ನೀವೇ
ನಿಮ್ಗ ಯಾಕೆ ಜೋರಾಗಿ ಮಾತನಾಡುವುದು ಬರೋದಿಲ್ಲವೇ
ಇಲ್ಲ ಬರುತ್ತೆ ಈಗ ಈಗ ಒಂಚೂರ್ ನಾಲ್ಗೆ ಸರಿ ಇಲ್ಲ ಅದಕ್ಕೆ ಜೋರಾಗ ಮಾತಾಡಕ್ ಹೋದ್ರೆ. ನಾಲ್ಗೆ ಆ ಕಡೆ ಈ ಕಡೆ ತಿರ್ಗ್ಬೇಕಲ್ಲ ಆಗ ನೋವು ಆಗ್ತಿದೆ
ಹೌದೆ ಏನಾಗಿದೆ ನಿಮ ನಾಲಿಗೆ ಅದೇನೋ ಅಲ್ಸರ್ಂತ ರ ಅಲ್ವಾ ಅದಕ್ಕೇನಾದರು ಮಾಡ್ಕೊತ್ತ ಅದೇ ತಾನೇ ಆಗಿರೋದು
ಹಾ ಉಷ್ಣಕ್ಕೆ ಗುಲಾಬ್
ಅದೇನೋ ಅ ಮಾಡ್ಕೊಂತಾರಲ್ಲಾ
ಮಾಡ್ಕೊತಾರೆ ನಾನು ಹೋಗ್ತದೆ ಬಿಡು ಅಂತ ಸುಮ್ಮನೆ ಇದೆ.
ಏ ಸುಮ್ನೆ ಯಾಕ ಆತರ ಮಾಡ್ಕೊಳ್ತೀರಾ ಬೇಗ ಇದ್ ಮಾಡ್ಕೊಳ್ಳಿ.
ಖಾರ ಮಜ್ಜಿಗೆ ಅವೆಲ್ಲ ತಿಂದ್ರೆ ಹೋಗುತ್ತೆ
ಹ್ಮ್
ತಿನ್ಬೇಕಷ್ಟ
ಹ್ಮ್ ಖಾರ ಅದೆಲ್ಲ ತಿನ್ನಕ್ ಬಿಸಿ ಬಿಸಿನೂ ತಿನ್ನಕ್ ಆಗಲ್ಲ ಆತರ ಏನಾದ್ರು ಆದ್ರೆ
ಹ್ಮ್ ನಮ್ಮಮ್ಮ ಏನು ಇದು ಕೊಬ್ಬರಿನುೂ ಹಾ ಒಣಕೊಬ್ರಿ ತಿನ್ನು ಅಂತ ಅಂತಿದ್ರು
ಇಲ್ಲ ಎಲ್ಲಿ ಸಿಗುತ್ತೆ ಒಣ್ಕೊಬ್ರಿ
ಅಡ್ಗೆ ಮನೇಲಿ ಕೇಳ್ಬೇಕಕ್ ಹೋಗಿ
ಅಲ್ಲ ಅಲ್ಲಿ ಸಿಗಲ್ಲ ಅನ್ಸುತ್ತೆ ಅಲ್ಲಿ ಹಸಿ ಕೊಬ್ಬರಿ ಮಾಡಿಡ್ತಿರ್ತಾರೆ ಇಲ್ಲ ಅವನ್ಕೊಬ್ರೇನ ಇರುತ್ತ ಅನ್ಸುತ್ತೆ ಮರಗಳಿಂದ ಬಿದ್ದಿರ್ತೈತೆಲ್ಲಾ ಅದನ್ ತಗ್ದಿಟ್ಟಿರ್ತಾರೆ
ಅದ ಕೇಳ್ಬೇಕು
ಹ್ಮ್ ಸರಿ ನಾನು ಮತ್ತೆ ಕರ ಏನು ಮಾಡುತ್ತೇನೆ
ಹಾ ಸರಿ ಆಯ್ತು